ಕಳಸ ಆಾಯ್ತಾ
ಹಾ ಕೇಳಸ್ತೈತೆ ಏನಂದ ಇದಾವಾಗ್ಲೇ
ಇಲ್ಲಿ ಗಾಳಿ ಬೀಸ್ತಿರೋದಕ ನಾನ್ ಟಿವ ವಿ ಡಮ್ಮ್ ಅಂತ ಏನಾಯ್ತ ಗೊತೀರಾ
ಏನಾಯ್ತ
ಓ ಈ ಲೈನ್ ಲೈನ್ ಗಳು ಕಂಬದ್ ಲೈನ್ ಗಳು ಒಂದ ಕೊಂಟು ಹೆಚ್ಚಾಗಿ ಬೆಂಕಿ ಹೊತ್ಕತ
ಹಾ
ನ ಟಿ ವಿ ಆಫ್ ಆಯ್ತು
ಹಾ
ಸ್ವಿಚ್ ಆಫ್ ಮಾಡಿದೆ ಕರೆಂಟ್ ಐತೆ ಅ್ರ ತಿರ್ಗ ಆನ್ ಮಾಡಿಲ್ಲ ಅದೇನು ಆೆಸ್ಕತ್ತ ಸು್ನೆ ಆಫ್ ಆಯ್ತ ಗೊತ್ತಾಗಲಿಲ್ಲ ಹಾಂ
ಹ ಹ ಹಾ ಗಾಡಿ ಇದಿತ್ತು ಅಂದ್ರೆ ಆಫ್ ಮಾಡ್ಬೇಕಕ್ ತಾನೆ
ಹ ನಿನ್ ಮಗಳು ಕಣವ ಅಪ್ಪ ಮ ಇದರು ನೋಡ್ಕೊಂಡ್ ಕೂತಿದ್ರು
ಹಾ
ಈಗಿಬ್ರು ಆಾಫ್ ಮಾಡ್ಬಿಟ್ಟು ಎದ್ದು ಹೋದ್ರು ಚಿಕನ್ ತತ್ತೀವಿ ಅಂತ
ಹಾ ಈಗದ್ ಬಂದ್ರೆ ಪುಟ ಒ ಮೇಲೆ ಕೆಲ್ಸ
ಇಲ್ಲ ಹೇಳಿದ್ದಿ ನಾನು ಸಾಂಬಾರ್ು ಗಿಂಬರ್ ಮಾಡಲ್ಲ ಅಂದೆ
ಹಾ
ಹಕ ನ್ ಮಾಡ್ತಯನ್ರು ಆಯ್ತು ಬಯಲ ಆಗ್ತಂಬಾ ಪೆಪರ್ ಡ್ರೈ ಏನಾರ ಮಾಡ್ತನಿ ಮಹ್ನ ಒಳ್ಳ ಕಳ್ಸಾರ ಮಾಡಿದೀನಲ್ಲ ಅ್ರೆ ತಿನ್ಕೊಂಡು ನಿಂಚ್ಕಳಕ್ ಚಿಕಕ್ಕನ್ ಇಕ್ಕಳ್ರಿ ಅಂತ
ಹಾ
ಹ್ಮ್
ಯ್ತೊಂದ್ರ
ಆಯ್ತು ಅಂತ ಹೋಗೋರೆ
ಹಾ ಯಾರಾಗಲಿ ಚಿಕನ್ ಇರ್ಬೇಕಷ್ಟೇ
ಹಾ ಗ ಬಾಡಿಗೆ ಸಿಕ್ಕಿಲ್ಲಂತ ಇವತ್ತು
ಹ್ಮ
ಆಟ ಯಾವ ಬಾಡಿಗೆ ಬರ್ಲಿಲ್ಲ ಅಂತ ಹೇಳ್ಬಿಟ್ಟು ಆಗ್ಲೇ ಬಂದದ್ ನಾಕಂಟಗೇನೆ
ಹ್ಮ
ಮಾಡಿದ್ರೆ ಈಗ ಚಿಕನ್ ತರಕರೋಗ
ಹ್ಮ್ ಇವತ್ ಸಂಡೆ ಬಾಡಿಗೆ ಸಿಕ್ಕಿಲ್ಲ
ಸಿಕ್ಕಿಲ್ ಅಂತೆ ಬೆಳಿಗ್ಗೆನ ಹೋಗಿತ್ತಲ್ಲ ಬೆಳಗ್ಯಿಂದ ಆರ್ನೂರು ರೂಪಾಯಿ ಆಯ್ತ ಅಷ್ಟೇ ಬಾಡನೇ ಇಲ್ಲ ಬೇಜಾರಾಗಿ ಎಗೆದ್ದ ಬಂದ್ಬಿಟ್ಟೆತ್ತಾ ಅಂತ
ಹ್ಮ್
ಸಂಡೆ ಆದ್ರೂ ಬಳಗಿಲ್ಲ ಅಂದ್ರ ಕತೆ ಗ್ ಬೇರೆ ದಿವ್ಸ ಆದ್ರೆ ಇಲೆಕ್ಕ ಅನ್ಬೋದು
ಹ್ಮ್ ಇವ ಮೆಟ್ರೋ ಹತ್ರ ಬಸ್ ಸ್ಟಾಂಡ್ಗಳ ಹತ್ರ ಎಲ್ಲಾ ಹೋಗಲ್ಲ
ಹಾ
ಈಗ ಎಲ್ಲ ಇಲ್ಲೇ ಅಲ್ಲವರ್ಣಾನ ಬಾಡಗೆ ಸಿಕ್ಕಿದ್ರೆ ಕ್ರಾಸಿಂದ ಓದತದೆ ತಿರ್ಗಾ ಅಲ್ಲಿ ಎಲ್ಲಿಡಾ ಅಕ್ಪಾಕ್ತಾರ ಅಲ್ಲಿ ನಿತ್ಕೊಳ್ಳೋದು ತಿರ್ಗಾಲ್ ಸಿಕ್ಕಿದ್ರೆ ಅಲ್ಲಿಂದ ಮುಂದಕ್ಕೆ ತಿರ್ಗ ಅಲ್ಡ್ರಾಪ್ ಆಗ್ತಾ ಕಲ್ ಸಿಕ್ಕಿದ ಅಲ್ಲಿಂದ ಮುಂದಕ್ಕೆ ಹಂಗೆ ಸ್ಟ್ಯಾಂಡ್ಗೆ ಹೋಗಲ್ಲ ಬಸ್ ಸ್ಟ್ಯಾಂಡ್ಗೂ ಹೋಗಲ್ಲ ಮೆಟ್ರೋದಕ್ಕೂ ಹೋಗಲ್ಲ
ಎಲ್ಲಾ ಅಂದ್ರ ಅದು ಹೋಲ ಉ ಬರ್ದದು
ಹ್ಮ್ ಎಲ್ಲ ಲ್ಲ ಒಬ್ಬರ
ಮಾಡೀತಾ
ಹ್ಮ್
ಹಾ
ಓಲಾ ಊಬರು ರಾಪಿಡು
ಹ್ಮ
ಆಮೇಲೆ ನಮ್ಮ ಯಾತ್ರಿ
ನಮ್ಮ ಯಾತ್ರಿ
ಹಾ ಅದು ಒಂದು ದೇಹ ನಮ್ಮ ಯಾತ್ರಿ ಅಂತ
ಹಾ
ನಾಲ್ಕವೇ ನಾಲ್ಕಕ್ಕೂ ಮಾಡದು
ಹಾ
ನಾಕು ಆನ್ ಮಾಡ್ಕೊಂಡು ಕುೂತ್ಕಳೋದು
ಯಾವ್ದಪ್ಪತದ ಅದ್ಕ ಹೋಗಲ್ಲಿಲ್ಲ
ಹ್ಮ್
ಹ್ಮ್ ಹ್ಮ ಹ ಇರಬರ ಎಲ್ಲ ಎಲ್ಲ ಒಂದಲ್ಲ ಅಂತ ನಾಕ್ ನಾಕ ಐದ ಐದತ್ತು ಅಂದ್ರೆ ಎಲ್ಲ ಹೋಗ್ತ
ಹ
ಹ್ರ ಬೈಕಂದು ಬೇರೆ ಮಾಡವ್ರಿ
ಹನಮ್ಮ ಅದ ಹೆಂಗ ನಿನ್ ನಿಲ್ಸಿದ್ರು ಅಂದ್ರು ತಿರ್ಗಾ ಶುರು ಆಗದ ಅದು ನಮ್ಮೂರ್ಗೆ ಬೈಕ್ ರ್ಯಾಪಿಡ್ಗಳು ಬತ್ತವೆ ಬೈಕು
ಹೌದಾ
ಈ ಕಡೆಯಿಂದ ಸಿಕ್ತಾವೇಲ್ ಹೋಗೊತ್ತಿಲ್ಲ ಆ ಕಡೆಯಿಂದ ಬಂದ್ಬಿಟ್ಟತಾರೆ
ಹ್ಮ
ಇನ್ನು ಮನೆ ಹಿಂದೆ ಮನೆಗೆ ಹೊಸ್ತಾಗ ಬಾಿಗೆ ಬಂದಿರೋರು ದಿನ ಆದ್ರಾಗೆ ಬರೋದು
ಹಾ
ಲಕ್ಷ್ಮೀಪುರ ಕ್ರಾಸ್ ಇಲ್ಲ ಬಾಣಾವರದಿಂದ ಬರ್ತಾರೆ ರಾಪಿಡ್ ಬೈಕ್ಿ
ಹಾ ಬಾಣಾರ ಬಾಣವಾರದಿಂದ ಸಿಕ್ತಾವಂತ
ಏನು ಏನ್ ಕತಿಳ್ತಾ ಇದ್ದೀನ
ಆದದ್ರ ಎಪಡ್ ಬೈಕ ಹ್ಮ ಒಳ್ಳೆ ಕೆಲ್ಸ ಬಿಡ್ಸ ಹ ಮತ್ತೆ ಹೆ ಹಾ ಮತ್ತೆ ಇನ್ನೇನ್ ಸಮಾಚಾರ ಅಂದೆ
ಒಬ್ರ ಇಲ್ಲ ಇಬ್ರು ಮೂವರು ಒಬ್ಬೊಬ್ರು ಇಬ್ಬರು ಮೂವರ್
ಏನ್ ಇದಕ್ಕೊಬ್ಬ್ರೇ ಅಲ್ವಾ ಇಬ್ಬರು ಮೋರಲ್ಲಿ
ಹ್ಮ್
ಹ್ಮ್
ಎಲ್ಲಾ ನಿನ್ ಮಗಳು ಸೌಂಡೆ ಎಲ್ಲ ಅವತ್ತಿಂದಾನೂ ಒಂದ್ಸರಿನು
ನನ್ ಮಗಳು ಬಂದೇ ಇಲ್ಲ
ಕೆ ಮೊನ್ನೆ ದೂರ ಆಯ್ತು ಅಂತಾನೆ
ಮನೆ ದೂರ ಆಯ್ತು ಸ್ಕೂಲಗ್ ಓ್ತೈತಿ
ಹಾ
ಹ್ಮ
ಅವ್ಣು ತಂಡ ಸ್ಕೂಲ್ಗಾಕರ
ಹಾ
ಎಷ್ಟ ವರ್ಷ ಈಗ ಅವಳಿಗೆ
ಈ ಮೂರು ವರ್ಷ ತುಮಟು
ಪ್ರೀ ನರ್ಸರಿಿನ
ಹಾ
ಮುಂದಿನ ವರ್ಷ ಡೈರೆಕ್ಟ್ ಎಲ್ ಕೆಜಿಗೆ ಹಾಕ್ಬೋದಿತ್ತಲ್ಲ
ಮಗಳುಳ ಜಾಸ್ತಿ ಕಾಟ ಕೊಡ್ತಾಳಂತೆ
ಅಬೋ
ಹ್ಮ ಹ
ಹ್ಮ್್ಮ
ಜಾಸ್ತಿ ಕಾಟ ಕೊಡ್ತಾಳಂತೆ ತಡಿಯ ುವಂತೆ ಅದಕ್ಕೆ ಆಯಕ್ಬಿಟ್ಟೋಡುತ್ತ
ಭಾನುವಾರಲ್ಲ ಇವತ್ತು ಬಂದಿಲ್ವಾ
ಅವ್ರ್ದು ಸ್ಕೂಲ್ ಭಾನುವಾರ ಇರ್ತದೆ ಸೋಮವಾರ ರಜೆ ಇವತ್ ಭಾನುವಾರ ಅಫ್ಟೇ
ಓಹೋ ಡಿಫ್ರೆಂಟ್ ಸ್ಕೂಲು
ಹ್ಮ್ ಅದು ಗುಲ್ಮರ್ಗ್ದ ಶರಣ್ ಬಸವಾ ಅಪ್ಪಾಪ್ಪ ಕಾಲೇಜ್ ಇದ್ರದು ಅವ್ರ ಇದ್ರಲ್ಲೆಲ್ಲಾ ಹಂಗೆ ಭಾನುವಾರ ಹಾಫ್ ಡೇ ಇರ್ತದೆ ಸೋಮರ ರಜ
ಶನಿವಾರ
ಶೈವರಫುಲ್ಡೇ
ಏನಿಲ್ಲ ಒಂದ್ ದಿವ್ಸದ ಮುಂದ ಪೋಸ್ಟ್ಪೋನ್ ಮಾಡ್ಕಿದಾರ ಅಷ್ಟೇ ಶನಿವಾರ ಭಾನುವಾರ ರಜೆ ಇರೋದು ಸೋಮವಾರ ಶನಿವಾರ ಹಾಫ್ಡೇ ಇರೋದು ಭಾನುವಾರ ಹಾಫ್ಡೇ ಹ್ಮ್
ದಿವ್ಯಾ
ಹಾ
ಮುಂದಿನ ತಿಂಗಳು ಪೂಜಾರಿ ಬರ್ತಡಗೆ
ಹಾ
ವಾಚ್ ಬುಕ್ ಮಾಡ್ವಲಂತೆ
ಅಬ್ಬಾಬ್ಬಾ ಅಬ್ಬಾ ಹಾ
ಗೋಳೋ ಅಂತಿದ್ದಲಂತೆ ಎಲ್ಲಾ ಅವನ್ಗೆ ಇದ್ ಮಾಡ್ತೀರಾ ಅವನ್ ಬರ್ತಡ ಕೊಡ್ರಿ ಇದ್ ಕೆ ತತ್ತಿದೀರಾ
ಹ್ಮ್
ಅನ್ಯ್ರ ಎಲ್ಲಾ ಮರ್ತೇ ಬಿಟ್ಟಿರ್ತೀರಾ ನೆನಪು ಇರಾಕಲ್ ನಿಮ್ಗೆ ಹೆಂಗೆ ಹೆಂಗೆ ಅಂತ
ಹಾ
ಅದಕ್ಕೆ ಮೇಡಮ್ ಅವರು ವಾಚ್ ಬುಕ್ ಮಾಡವ್ರೆ
ಹಾ
ಸಾವಿರದ ಎಂಟು ನೂರು
ಹಾ
ಸಾವಿರದ ಎಂಟು ನೂರು
ಅಬ್ಬಾಬ್ಬಾಬ್ಬಾ ಮಾಡ್ಲಿ ಮಾಡ್ಲಿ ತ ಕೊಡಸ್ಲಿ
ಆಫರ್ ಇತ್ತು ಕಡಿಮೆ ಆಯ್ತು ಒಂಚೂರು ನಂಗೆ ಅಂದ್ಲು ಎಷ್ಟು ಕಡಿಮೆ ಆಯ್ತೆ ಅಂದ್ರೆ ಹೇಳಲಿಲ್ಲ ಅವ್ಳು
ಹಾ ಯಾವದ್ರಲ್ಲಂತೆ ಆಫರ್ ಇದ್ದಿದು
ಯಾವದೋ ಇದ್ರಲ್ಲಿ ಇರ್ಬೇಕು ಆ ಇನ್ಸ್ಟಾಗ್ರಾಮ್ ಪೇಜ್
ಹಾ
ಅದ್ರಾಗ ಮಾಡಿರದು
ಹಾ ಅವ್ಳ ಬರ್ತಡೇ ಇನ್ನ ಎರಡ್ ತಿಂಗ್ಳು ಐತಿ ಐ ಇನ್ನ ಒಂದ್ ತಿಂಗಳು ಐತೆ ಒಂದುವರೆ ತಿಂಗಳು
ಆಗ್ ಬರಲ್ವಂತಲ್ಲ ಅವಳು
ಹಾ
ಈಗ ಬಂದ್ರೆ ಚೆನ್ನಾಗಯ್ತೋ ಇಲ್ವೋ ನೋಡಿ ರಿಟರ್ನ್ ಕೊಟ್ಟು ಚೆನ್ನಾಗಿದ್ರೆ ಇಟ್ಕೋಳೋದು ಚೆನ್ನಾಗಿಲ್ಲ ಅಂದ್ರೆ ವಾಪಸ್ಕೊಡೋದು
ಹಾ
ವಾಚು ಮುಟ್ಟಿ ನೋಡಿ ಫೀಲ್ ಮಾಡ್ಬೇಕಂತೆ ಚೆನ್ನಾಗೈತ ಇಲ್ವ ಅಂತ
ಹ ಯರ್ದು ಇ ಡೈಲಾಗು
ಹ್ಮ್ ಸದ್ಯಗ್ ದಿವ್ಯಾ ರಾಣಿ ಅವ್ರು ಹೇಳಿದ್ದು ಆದ್ರೆ ಯಾರ ಡೈಲಾಗು ಅಂತ ನಮ್ಗ್ ಗೊತ್ತಿಲ್ಲಾ
ಹಾ ಆಚೆ ಮುಟ್ಟಿ ನೋಡಿ ಫೇಲ್ ಮಾಡ್ಬೇಕಂತ
ಹ್ಮ್
ಮುಟ್ಟ ನೋಡಕ್ ಚೆನ್ನಾಗಿದ್ರೆ ಸಾಕಂತ
ಬಾಳಕೆ ಬರ್ತದ ಅವೆಲ್ಲ ಲೆಕ್ಕಕ್ಕಿಲ್ಲ ಮುಟ್ಟಿ ನೋಡಿ ಫೀಲ್ ಮಾಡ್ಬೇಕ್
ಹ್ಮ
ಹಾ
ಆಯ್ತಾಯಯ್ತ ಮಾಡಲಿ ತಗ್ಗವ ಮುಟ್ಟಿ ನೋಡಿ ಫೀಲ್ ಮಾಡಿ ತಗೊಳ್ಳಿ ಯಾವತ್ ಬರುತ್ತ ಅಂತಂಗಾದ್ರೆ
ಇವತ್ತೇ ಬರೋದಂತೆ ಮೆಸೇಜ್ ಇತ್ತಂತೆ ಇವತ್ತು ಕ್ಲೋಸ್ ಇದೆ ಅಂತ ಕನ್ನಡದೋಗ್ ಬರ್ಬೋದೇನೋ ಅಂತಿಲ್ಲ ಡೆಲಿವರಿ ಡೇಟ್ ನೋಡಿಲ್ಲ ಬುಕ್ ಮಾಡವಳಂತೆ.
ಹಾ
ಈಗ ನನ್ ಹತ್ರ ಮಾತಾಡ್ತಿರ್ಬೇಕಾರ ಯಾವ್ದದ ಕಳಸೋ ಫೋಟೋ ನೋಣ ಅಂದ್ರೆ ಅವಾಗ ತೆಗಿಬಿಟ್ಟಿತಾಳೆ ಆಯೋಯೋ ಇವ ತ್ತ ಇತ ಒಬ್ಬ ಮಿಸ್ ಆಗೋಯ್ತು ಅಂತ.
ಹಾ ಇವತ್ತಿಲ್ಲ ಅಂದ್ರೆ ನಾಳೆ ಬತ್ತದೆ.
ಹ್ಮ್
ಹ್ಮ ಒಂದ ದಿಸ ಲೇಟ್ ಅ ಆದ್ರ ತಾನೆ ಏನತದೆ.
ಏನ್ ಆತದೆ.
ಏನಂಗ್ರ ನಿನ್ನೆ ಮೊನ್ನೆ ಬುಕ್ ಮಾಡಿರದ ಇವತ್ತೇ ಬುಕ್ ಮಾಡಿರದ.
ಇವತ್ತು ಅನ್ಲಪ್ಪ
ಹ್ಮ್ ಈಗೆಲ್ಲ ಒನ್ ಡೇ ಡಿಲಿವರಿ.
ಹ್ಮ್
ಹಾ ಕಾವ್ಯ ಇದ್ರಲ್ಲಿ ಅಮಝನ್ ಅಲ್ಲಿ ಇದ್ ಮಾಡ್ಸೀರ ಅದು ಒನ್ ಡೇ ಡೆಲಿವರಿ ಇತ್ತಲ್ಲ ಬೆಂಗಳೂರ್ ಇತ್ತು ಕೆಲ ಒಂದೇ ದಿವಸ ಡೆಲಿವರಿ ಆಗ್ತವಲ್ಲ.
ಹ್ಮ ಎಲ್ಲ ಇರಲ್ಲ ಒಂದೊಂದ್ ಐಟಮ್ ಮಾತ್ರ.
ಕಾಸ ಇದ್ರೆ ನಾವ ಈ ಚಿಕ್ಕಬಿದರಕಲ್ಲು ಅಲ್ಲಿ ಈಗನ್ ಅಂಗಡಿಗೇನ್ ಬರವಾಗಿಯವ.
ಹೂಂ ಹೇಳು.
ಹೋದ್ ಅಲ್ಲೇ ಮುಟ್ಟಿ ನೋಡಿ ಎಂತದ ಬೇಕು ನೋಡಿ ಫೀಲ್ ಮಾಡ್ಕೊಂಡೆ ತಗೋಬೋದಿತ್ತಲ್ಲ. ಅಂಗ್ಡಿಗ ಹದ್ರೆ ಚೌಕಸಿ ಮಾಡಂಗ ಆತದೆ ಆನ್ಲೈನ್ ಅಲ್ಲದ್ರೆ ಕೇಳದಷ್ಟ್ಕ ಕೊಡಂಗ್ಗ್ತದೆ.
ಹ್ಮ್
ಅಲ್ವಾ. ತಗೊಳ್ಳಿ ತಗೊಳ್ಳಿ ತಗೋ ಕೊಡುಸ್ಲಿ.
ಮತ್ತೆ.
ಹೇಳ್ಬೇಕು ಹಂಗಾರ ಅವ್ಳೇನ್ ಕೊಡ್ತಿದ್ನಲ್ ಕಾವ್ಯ.
ಗೊತ್ತಿಲ್ಲಮ್ಮ ಅವ್ಳ ಮನೆಯಗ್ ಹೋದ್ಮೇಲೆ ಏನ್ ಮಾಡ್ತಾಡಿಲ್ಲ.
ಹಾ
ಇವಳು ಮಾತಡಿದೆ ಅಷ್ಟೆ.
ಏ ಓದ್ಲಂತ ಕಾವ್ಯ ಮನಗೆ.
ಏನಪ್ಪ ಗೊತ್ತಿಲ್ಲ.
ಹಾ ಇವ್ಳು ಯಾವಾಗ್ ಮಾಡಿದ್ಲು ಹಂಗಾರೆ ನಿಂಗೆ. ದಿವ್ಯ.
ದಿವ್ಯಾ ಅವಾಗ್ಲೇನೇನ್ ಮಾಡಿದ್ದಲ್ಲ ಅದಕ್ಕೂ ಮುಂಚೆ ಮಾಡಿದ್ಲು. ಮೂರ್ ಗಂಟೆಗ್ ಮಾಡವಳೆ ರೆಡಿಯಗಿರೆ ಬಂದ್ ಕರ್ಕೊಂಬತೀನಿ ಊಟ ಮಾಡ್ಕೊಂಡ್ ಹೋಗಿವ ಅಂತ.
ಯಾರು.
ದಿವ್ಯಾ.
ಯಾವ್ದ್ರಲ್ಲಿ ಬತ್ತಾಳಂತೆ.
ಬೈಕ್ ಬೈಕ್ ತಗೊಂಡ್ ಬರ್ತೀನಿ ಅಂತ.
ಹಾ ಬಂದಲ.
ನೀನೇ ಬಾ ಅಂದೆ.
ಹಾ
ಮೇಲೆ ನಿಮ್ಮ್ ಅಕ್ಕಯ್ಯಂಗೆ ಹೇಳು ಅಂದ್ಲ ನೀನ್ ಹೇಳ್ಕ ಹೋಗ ಒಂದೆ ಅದು ನಿಮ್ದೇ ರಕ್ತ ಅಲ್ವಾ. ನೀವು ಕನ್ವಿನ್ಸ್ ಮಾಡಿದ್ರೆ ಬೇಗ ಹಾತಾರೆ ಅಂದ್ಲು.
ಹಾ
ನೀನ್ ಹಡ್ಕೇಳವ ಅದ ಅನ್ಬೇಕಿತ್ತಂಗವತ್ತ ಒಂದ್ ದಿವ್ಸಕ್ಕೆ
ಆಯ್ತಾಯ್ತು ಮಾಡ್ತೀನಿರು ನಂದ್ರ ಗೊತ್ತ್ದನ್ ನೋಡ್ತೀನಿ
ಹ್ಮ ಸರಿ